ಹಲೋ ಹಾ.
ಹೇಳ್ಬಯ ಮತ್ತ.
. ಬಂಧಾವ್ಲೂ.
ಹ್ಮ್ ಬಂದಾವ.
ಹ್ಮ್ ನೋಡಿಲ್ಲಿ.
ಅದ್ಕಲಿಪ್ಪ ಈಗ ಇವತ್ತ ತಂದನ್ ಭಯ್ಯಾ ಅರಭಿ ಇವತ್ತ ಕೊಟ್ಬಿಟ್ನಿ ಎಲ್ಲಾರಿೀ ಮತ್.
ಹೌದಲಾ.
ನನ್ ಕಪ ಕನ್ಫಾರ್ಮ ಇತ್ ಭರ್ತಾವ ಅದಕ್ಕೆ ಅರಬಿ ತುಗೋಂಡ ಬಿಟ್ನಿ ನಾನು.
ಹ್ಮ್
ಅವು ಕ್ರಾಕ್ಸ್ ಚಪ್ಪಲ್ ಒಂದು ತಗೋಬೇಕ ಅಂತ ಮಾಡಿದ್ನೇ
ಕಾಲ್ ಮಾಡಾಕತ್ತಾರ ಹೂ
ಸಾವಿರ ಇರ್ಲಿಲ್ಲ ನನ್ನ ಕಡೆ ಅದಕ್ಕ್ ಬಿಟ್ಟನೆ ಅವು
ಅವು ನನ್ನು
ತರುಣ್ಣ್ ಫುಲ್ ಹ್ಯಾಪಿ ಆಗಿರ್ತಾನ ಈಗ ಒಟ್ಟಾ
ಕಂಪ್ಲೇಟ್
ಹ್ಮ್
ಎನ್ ಎಸ್ ಡಿಟೇಲ್ಸ್ ಪ್ರೈವಟ್ ಲಿಮಿಟೆಡ್
ಬಾಳ ಮಂದಿಗಿ ಆಕಬೇಡ ಲಿಮೋ ಬಾಳ ಬರಂಗಿಲ್ಲ ಅದಕ
ಅಂಗಿಲ್ಲ ಅಲಾ ಒಂದಿನಕ ನೂರು ರೂಪಾಯಿ ಐತೆ ಅಷ್ಟು ಚೆಂದ್ ಮಾತಾಡಿದ್ರ ಅಷ್ಟು ಚಂದಂಗ ಕೊಡತಾರ ಲೇ ಅವ್ರು ಹಂಗೇನಿಲ್ಲ
ಹ್ಮ್
ಇವರು ರೊಕ್ಕ ಕಡಿಮೆಕ್ಕೊ ಅಂತ ಇವರಿಗೇರ್ ಗೊತ್ತಿರ್ತದ ಮತ್ತೇನಿಲ್ಲ ಆ ಇವ್ನ ಕೇಳ್ತೀನಿ ತೊ ನಾ ಬೇರೆ ಕೋ ಆರ್ಡನೇಟರ್ ಅದರ ಬೈ ಮತ್ತ ರೆಜಿಸ್ಟ್ರೇಷನ್ ಮಾಡಸು ಎಸ್ಟೋಕ್ಕೊಂದು ಕೆಳಗಿಂದು ಇಲ್ಲ ಅಂತ ಕೇಳ್ತಾರ
ಹ್ಮ್ ಕೇಳುವ ಅವನಂಗ್ ನಮ್ಗ ಆಗ್ಬಕ್ ನೋಡ್ ನಾವ ಕೋಆರ್ಡಿನೇಟ್ ಆಗ್ಬಕ್
ಏ ಅವ ಏ ಇಲ್ಲಿಪ್ಪ ಹೆಂಗ ಜಾಯನ್ ಮಾಡಸ್ತಾರೆ ಮಲುಮು ಹೊಚ್ಚರ
ಹ್ಮ್
ಬಟ್ ಅವನ ಕೇಳಿದೆ ಅಂದ್ರ ನಾವು ಬರ್ಬೆಕ್ ಬಯ ನೀ ರ ಎಲ್ಲ ರಿಜಿಸ್ಟ್ರೇಷನ್ ಮಾಡ ನಾವು ಎಷ್ಟು ಬೇಕಾದ್ರೆ ರಗಡ್ ನಂಬರ್ ಅದವು ಏನರ ರಿಜಿಸ್ಟರ್ ಮಾಡ್ಸಕ ಕರೆವೆ ನಮಗ ಎನ್ ಸಿಗ್ತದ ಅದ್ರ ಏನು ಸಿಗಂಗಿಲ್ಲ ಅಂತ ಕೇಳ್ತೀನಿ ನಾ
ಹ್ಮ್
ಅಂಗ್ ಬಾ ನನ್ನ ರೊಕ್ಕಾ ಸಿಗ್ತಾದ ಮಾತಾಡು ಅಂತಾನಲ್ಲ ಮಾತಾಡ್ತೀವಿ ಅಂದ್ರ ಉಮ್ನೆಸ್ ಅಲಾ ನಾವು ಎಷ್ಟು ಸಂಘಟನೆ ಮಾತಾಡ್ಕೊ ಹೋಗೋುದು ನಾವ್ ಎಷ್ಟು ಅಷ್ಟು ಮಾತಾಡಿ ಇರ್ತೀವಿ ಬ್ಯಾರೆ ಬಂದಿಲ್ಲ ಇವೀಶ್ ಎಷ್ಟರಗ ಕೊಡ್ತಿ ಅಂತ ಕೇಳ್ತೀನಿ ಅವಾಗ
ಹ್ಮ್ ಮತ್ತ ನೆಕ್ಸ್ಟ್ ಟಾಸ್ಕ್ ಯಾವು ಇರ್ತಾವುಲೇ ಇವು ಮುಗಿದ ಮ್ಯಾಗ ಕಾಲ್
ಟ್ರಾಸ್ಕ್ರಿಪ್ಷನ್ ಅಂತ ಅದ ಅದು ತಂದರ
ಹ್ಮ್ ಅದ ಹೆಂಗ
ಇದನ್ನು ಟ್ರಾನ್ಸ್ ಮಾಡೋದು ಕನ್ನಡ ಒಟ್ಟ ಹೆಂಗ ಐತಿ ಅದು ಈ ಹರಹಾರನ ದರ್ಶನ ಮಾಡ್ಕೊಂಡನ
ಹ್ಮ್
ಅವನ ದರ್ಶನ್ ಕೇಳ್ತ ನಿಂದು ಬಂದೇತನ ಹೆಂಗ್ ಬ್ರೋ ಅಂತ ಕೇಳ್ತೀನಿ ಹೆಂಗ್ ಆಕ್ಕಿತಿ ನೋಡುನ್ಲ ಅದು ಕಾಲೇಜ್ದಾಗ ಯಾರ ಏನಾರ ಕೇಳಿದೀನ ಯಾರಿಗಾರ ಅಚ್ಚಿದೆನ್
ಏನದ
ಕಾಲೇಜ್ ದು ಏನೇನು ಎಲ್ಲಾ ಗೊತ್ತಾದ
ಏನಿಲ್ಲ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಸಾಗ್ಯ ಬರುವನ್ ಸಾಗೆ ಬೇಟೆ ಅದ
ಹಾ
ನಾ ಬರತ್ತಿದ್ನೇ ಪಾ ಅಲ್ಲಿ ಭೇಟೆ ಆದ ಹೇಳಿದಾವ
ಏನತ್ತ
ಪಜ್ಯ ಆಕಿ ಇಬ್ರು ಡಾನ್ಸ್
ಬ್ರೋ ಹುಡುಗುರು ಅದ
ಯಾವ್ ಲುಕ್ಕಿಗ ಅವ್ರ ಹೆಸರು ಬರ್ಕೊತಿದ್ರಂತ
ಹಾ
ಅವ್ರ ಯಾರು ಮಾಡಲ್ಲಾ ಅತ್ತ ಅವ್ರ ಇಬ್ಬರು ಅಂದ್ರತ್ತ
ಹಾ ಹ
ನ್ಸಿಪಲ್ತಿ ಹ ಅಂದ್ಲತ್ತ ಮತ್ತ ಏನ್ ಅಂದಲತ್ತ
ಹ್ಮ
ಹ್ಮ್ ನಾಳೆ ಬರ್ತೀವೊಂಡವಿ ಆತಬ ಅಂದ
ಹ್ಮ ರೊಕ್ಕ ಆಟಕ್ಕ ನತ್ತ
ಪರಕಾಯ ಕಾಯಿಯಏನ್ ಕೀಳ ಎಲ್ಲಾನ
ಹ್ಮ್
ಹ್ಮ್
ಆಥರನೇ ಕಡೆ ನೂರು ರೂಪಾಯಿ ಹಾಕಸ್ಕತನಿ ಅಪ್ಪ ನಮ್ಮನೆ ಎರಡ್ನೂರು ರೂಪಾಯಿ ಹಸ್ಕೊಂಡು ಹ ನಾಳೆಲ್ಲಿ ರೊಕ್ಕ ಕೊಡೋದಕ್ಕೆ
ಹ್ಮ್ ನೀ ಬಂದಾನೋಡ ತರಣ ಹಾ
ಅದ ನೂರು ರೂಪಾಯಿ ಹಾಕ್ತರ್ ಬಂದ ನೋ ನಿನಗೆ
ಹ್ಮ್
ನಂಗ ಅಲ್ಲಿ ಕೊಡುದತಿ ಮೊದ್ಲು ಮಂದ ತುಾರ
ಹ ಹ್ಮ್ ಹಾ
ಹಾ
ನೀ ಪ್ರಿನ್ಸಿಪಲ್ ಇದಿಂದ ಹುಡು್ದಿ ಕಾಲೇಜ್ ಕೊನೆ ದಿವಸ
ಹ್ಮ್ ಹ್ಮ್ ಬರುದ ನಿನ್ನೆ ಮುಂದ ಆಯ್ಕೆ ನಾವು ನಿನ್ನೆ
ಹ್ಮ್ ನಿನ್ನೆಲ್ಲಿ ಅಪ್ಪಾ ಮೊನ್ನೆ
ವುಪ್ಪ
ಹ್ಮ್ ನಿನ್ನೆ ಹಳ್ಬಹದು ನಿನ್ನೆ ಆಡ್ದ್ವಿ ಸುಗಲ್ಲ ನಾವು ನಾಯಿಗ್ ಹೋಗನು
ಹ ಇಲ್ಲ ನಿಗಾ
ಕಬಿಡದು
ನಾನ್ೀ ಏನ್ ಹೇಳೇಳ್ಬತಲ್ಲಿ ಇವಾಗ ಸುಮಾ ಡ್ಯಾನ್ಸ್ ಮಾಡಕಲ್ತರಿತಾ
ಹ್ಮ್ ಏನ್ ನಡತಾವತ್ ಬಯ ಪೇರುಡೆ ನಡದ್ರೆ ನಡೀಲಿ
ನೀವು ಯಾರಾದ್ ಾನ್ ಮಾಡೋ ಅಷ್ಟ ಹೋಗ್ ಬಿಡ್ತಾರ ಾನ್ಸ್ ಮಾಡ
ಹ್ಮ್
ಏನು ಸಂಚಾನ ಡ್ಯಾನ್ಸ್ಲ್ಲ ಸಂಜೆ ಕಚಣ
ನೀಏನ್ ಸಂಜೆಗೂ ಒಂದ್ ಎಡ್ಟು ಒಂದ್ ಎರಡ್ ತಾಸ ಮಾಡ್ತಿರ್ಬೇಕಕ್ ಯಾರಿಗ ಗೊತ್ತ
ಹ ಭ ಹ
ಹ್ಮ
ತಂದರ್
ಹ ಎಂಶಿಿಕ ಮಾಡು ಹ್ಮ್
ಫಕ್ಷನ್
ಹ್ಮ್ ಚನಐತಿ ಹ್ಮ್
ಶನಿವಾರ ನೋಡಬೇಕು
ನೀ್ ಬರಂಗಿಲ್ಲ
ಇಲ್ಲಿ ಪಸ್
ನಾನ್ ನೋಡ್ಬಕ್ಲಿಪಾ ಬಂದ್ರ ಬಂದಿ
ಇವತ್ತು ಸಾಲಿ ಬಿಟ್ಟಿ ಮನ ನ ಅ ತ ನಮ್ಷಸ ಬರ್ಕೊಂಡ್ರತ್ತ ನ್ರಂಗ ಡ್ಯಾನ್ಸ್ ಇತ್ತಾನಿ ಡ್ಯಾನ್ಸ್ ಮಾಡಸತ ಅಂದ್ರ ಎಲ್ಲರ ಇನ್ಲ್ವ್ ಇಬೇಕು ಇಲ್ಲಿ ಕೂತ್ತೇ ಮಾಡ ಂದರು ಇಲ್ಲ ಎರಡ್ ನನಗನ ಫಂಕ್ಷನ್ಗೆ ಹೋಗೋುದಿಲ್ಲ ದಿವ್ಸನ್ನಿ ಮತ್ತೆ ಏನ್ ಮಾಡೇವ್ ಇಲ್ಲಿ ಗತ್
ಹ್ಮ್ ಇನ್ವಾಲ್ವ್ ಏನ್ ಏನ್ ನೋಡ್ ಬಿಡ್ಲಿ ಇನ್ವಾಲ್ವರ್ ಆಗಿ
ಆದ್ರೆ ಏನು ಶುಭಗಳುಲ್ಲಮ್ಮ ಸಮ್ಮ
ಟ್ರೈ ಮಾಡುದು ಏನಿಲ್ಲ ಅವರು ಗುದ್ದಾಡ್ತಾರ ರೊಕ್ಕ ಅಷ್ಟಕ
ಸೈನ್ಸ್ ಇದು ಮಾಡಸ್ತಾರಲ್ಲ ರೊಕ್ಕ ಕೊಡ್ತಾರಲ್ಲ ಅವಾಗ ಅವ ನೋಡನು
ಅವಾಗ ಖಾರ ಮಾಡುದ ಕೊಡಿಂಗ
ಅವ್ರ ಐತಿಲ್ಲ ನೀ ಯಾರದ
ಗೊತ್ತಿಲ್ಲ ಕೇಳಿಸಿ ಅದ್ನ್ನ ಮಾಡಿಬಿಡುದು ಬ ರೊಕ್ಕ ಹೋದ್ರ ಅಲ್ಲಿ
ನಮ ನಾಯಕ ರಕಾಕ್ ಹೋಗಬೇಕಕ್ ಅವ್ರದ ಐತತ್
ಹ ಅವ್ರದ ಇದ್ರೆ ಇಸ್ಕ್ ಬಿಡುದ್
ಎಲ್ಲ ಅಂದ್ರೆ ನೋಡೋಣ ಬ ಎಲ್ಲಿದಾನ ಈಗ ಇಂಜಿನಿಯರ್ದಾನ ಎಲ್ಲಿ ನಾ ಊರನ ಹ ಕೇಳಕತ್ ನೀ ಬ ಹೆಂಗ ಹೆಂಗ ಮಾಡ್ತಾರ ಒಂದ ಕಾ ರೆಡಿ ಆಗಕತ್ೇತ್ನ
ಪೂರಾ ಮೊಬೈಲ್ ಮೊಬೈಲ್ ಒಳಗ ಪಯ ಮೊಬೈಲ್ ಒಳಗ ಆಪ್ರೇಟ್ ಮಾಡುವ ಹ್ಮ್
ಎನೇ ಎರದೋ
ಹ್ಮ್
ಐ ಇವಿ ಇವಿ ಅತ್ತಂದ್ರೆ ಇದು ಎಲೆಕ್ಟ್ರಿಕ್ ದ
ಹ್ಮ್ ಎಲೆಕ್ಟ್ರಿಕ್ ವೆಹಿಕಲ್
ರೌ್ರ ಅದನ್ನು ಣ ಈಗ ಮೊನ್ನೆ ಒಂದ್ ಪ್ರಾಜೆಕ್ಟ್ ಮಾಡ್ಯ ರನನು
ಹ್ಮ್
ಅಷ್ಟ ಅದಯಂಗ ಮಾಡ ಕೇಳ್ಕೋ ನಸ ಮಾಡಡಿ
ಹ್ಮ್ ಡೊಮಿನೋಸ್ ಗೆ ಹೋಗಿದ್ವಿ ಮೂರ್ ಮೂರ್ ಗಂಟೆ ಮ್ಯಲ್ ಹೋಗ್ಯವಿ ನಾವು
ಹಾ
ಅಷ್ಟರು ಒಳಗಿತ್ತ ಅಂದ್ರೆ ಒಂದ ಏನ ಇತ್ತ ಅದ
ಮೂರು ಗಂಟೆೊಳಗೆ ಬಂದ್ರೆ
ಹ್ಮ್ ಅದ ನ ಈ ಪಿಜಜಾ ಪ್ಲಸ್ ಕೊಕ್
ಹ ಹಾಫ್ನ್ ಅವರ್ತ್ತ ಅ ಅವೋಡ್ಕೊಂಡ
ಅವ್ರ ನಾವ್ ಹೇಳಿದ್ವಾ ಅವ್ರಿಗೆ ಏ ಟೈಮ್ ಆಗಿತ್ತು ಮೂರ್ ಗಂಟೆ ಒಳೆ ಬರ್ಬೇಕ ಈಗ ಹಾಗೆ ಇರ್ಲ ಅಲ್ಲ ಮತ್ತ ಬೇರೆ ಕತ್ಕೊಂಡ ತಿಿಂದ
ಇ ಯಾರನಾರ ಕೇಳಕ್ ಹೋಗಬೇಕಲ ಒಂದಿಷ್ಟು ಕೋಪನ್ ಇರ್ತಾವ
ಹ್ಮ್ ಕೋಪನ್ ತಲಿ ಕಡಸಲ್ ಹೋಗಿ
ಅವನಲ್ಲಿ ಗ್ರ್ಯಾಬ್ ಮಾಡೋರ್ತಾವ ಅವನ್ ತೋರ್ಸಿದ್ರ ಎಷ್ಟು ರೊಕ್ಕದಾಗ ಎಷ್ಟು ಇ ಅದ
ಹ್ಮ್ ಬೈ ಚಲೋ ಕೊಟ್ಟಿದ್ರ
ಹ್ಮ್ ಅದ್ರ ಎಂದ ಇದು ಐತತ್ಲ ಅದೇ ಸೀನಿಯರ್ ಆಸ್ಟ್ರೇಲಿಯ
ಹಾ ಅಲ್ಲೇ ಇಟ್ಲ ಅಲ್ಲಿೇ ಎಲ್ಲಾರು ನೋಡಿದ ನೋಡು
ಹ್ಮ್ ಅಲ್ಲೇ ಐತೆ ಅಲ್ಲೇ ಐತೆ ಅದರಿಂದ
ಹ ಆಸ್ಟ್ರೇಲಿಯಾ ೊಮಿನೋಸ್ಿ ಬಾ ಒನ್ ಮಂದಿ ತಮ್ಮ
ಹ್ಮ್
ನೋಡೋಣಡಿನ್
ಹ್ಮ್ ಅಲ್ಲೇ ಆಯ್ತು ನೋಡವರು ಮತ್ತ್ ನಾವ್ಯಾರ್ದು ಅಲ್ಲಿ ಮುಂದೆ ಐತ ಅಂತ
ಯಾರು ಶಾಲಿನ ಬೇಟ ಯಾರತದ ಭಿ
ನೀಲ್ಲಿಪ ಎಲ್ಲಿಪಟ್ಟಾಗನು
ಆಾರತಿ ಕೊ ಮ ಫೋನ್ ಆಚಕಸನೆಪ್ಪ ಇವನ್ ವೀರ್ಯನು ಯಾಕೆ ಕರ್ಕೊಂಡು ಬನಿದ್ರಿ ಇವ್ನ್
ಬಂದಲ ಹ
ನಿನ್ನ ಯಾರ ಹೆಚ್ಚಾರಂಗ್
ನಿನ್ ಕ ಬರ್ತ ನಾನು ಬರ್ದಿಲ್ಲ ಮೋದ ಕಟಿಂಗ್ ಕಂದ
ಹ್ಮ್
ಆ ತಾಳಬೈಿ ಬಾ ಅಿ
ನೀನ್ನೇ ಮಾಡ್ಸನ್ ನವು ಕೊಟ್ಟಿಂಗ
ಹ್ಮ್ ನ್ನೆ ಮಾಡ್ಸನ್
ಹ್ಮ್ ಹ್ಮ್
ನೀನ್ನ ಕಟಿಂಗ್ ಮಾಡ್ಸಿದ
ಲ್ಲಿ ನಾಚರ ಹ ಪೇರ್ಬೇಕಲ್ಲಾ ಯಾರು ಆಪತ
ಅವನ್ ತಲೆಕ ಅವೇನ್ ಕೇಳೇ ಇಲ್ಲ ಏನ್ ಬ್ಯಾಡ ಬ್ಯಾಡ ನ
ಹ್ಮ್ ಹ್ಮ್ ಹಲ್ ಮತ್ತ ಅಲ್ವ ಕಾರ್ತಿಕ ಹಬೇಕ ಅಕ ಆರ್ಥಿಕಷೇರೆ ಮತ್ತೆ ತಿಡಿ ಇದನ್ನೆಲ್ಲಾ ಯಸ್ಬೇಕು
ಏನ್ ಹೇಳಳಾಂಗಿಿಲ್ಲ ಭಯ ಅವ
ಇ ಅಟ್ಟ ಕಟ್ಟ ಮಾತಾಡ್ಸ್ಬೇಕಕ್ ಮಾತಾಡ್ಸ್ಬೇಕತ್ ಮನ್ನಿ ಮಾತಾಡ್ಸಿರ ಇಲ್ಲ ಅವನ
ಹ್ಮ್
ಅೌದ ನ್ರ ಬಂದ್ ೋಡು ಒಮ್ಮೆ
ಹ್ಮ್
ಹ ದಿವ್ಸ ಅಲ್ಲೇ ಇ ಮತ್ತ
ಹ್ಮ್
ಒಮ್ಮೆ ಹೊಡ್ಕೋದ ಹೊಡ್ಕೋದ ಇರ್ತ ಬಿ ಅವ ಗಾಡಿ ಗಾಡಿಗಲ್ಲ ನಾವು ಗಾಡಿ ಮೆ ಹಾಚಬ ಬಿಟ್ಟವಿ ಸಾಮಾರಂಗೆ ಇದ್ರೆ ರಂಗೇನ್ತ್ತ ಬಿಟ್ ಅವ್ರ ಮನೆಗೆ ಹೊಂದ್ಬಿಡ ಹಾಕ್ೋದ್ ನಿವತ್
ಹ್ಮ್ ಮತ್ತೆ ಹುಗ
ಮುರುಳ್ಯ ಮಾತರ್ ಅವನ್ಕ್ ಯಾಕ್ಬಿಟ್ಟು ಬಂದಿರಿ ನಿನ್ನ ಬೇಕೊತ್ತಿರ್ತಾನಾ ಏಕತ ಅಂತ ಏ ರೋಡ ಮಾರತ ನ
ಹ್ಮ್ ಉರಲ
ಇವತ್ತು ಹೊಟ್ಟ ಕಟಂಗ ಮಾತ್ರ ಅ ಮಾತ್ರ ಚ
ಹ್ಮ್ ಆದ ಭಾ ಕೊರಿ ಲೇವ ನು ಕರಿ ಕರಿ ಕ ಕಿ ಆ ಹ
ಹ್ಮ್
ಭರ್ತಾ ನಾಳೆಪ್ಪ ತಳತಿಟ ಬಂದ ಚಾರ್ಜಿ ಇಡುಾ ಇಲ್ಲನ್ ಮಾಡೋಣ
ಇ ಮರ್ತ ಇೇ ಇದು ಮಣಕ ಕಾಮೇಲೆ ಅನ್ೋಗಾನ ಏನು ಮಾಿಲ್ಲ ಅಂದ ಮಾಡೇಣಕ
ಹ್ಮ್ ಏಮ್ಮ ಆಕಿ ಕ ಬಿಲ ಆರಾಮ
ಹ ಹಂಗ ಇರಾಂಗಲ್ಲ ಎ್ರೆಸ್ ಅಕ
ಡಿ ಮಾಡಟಿ ಹೋಲಲ್ ವೈನೋ ಡಿ ಮಾರ್ಟ್ ಗೆ ಹೋಗ್ಲಿವಾ
ಏನುದರಿಕಲ್ಲಲ್ಲಡಿ
ವೀರ್ಯ ಅವ ಮೇಲೆ ಏನೋ ತೋಡು ಮಾಡಿದ್ಲ
ಯಾವ ಬಾವರ್ ಕೊಟ್ಟಿದೆ
ವೀರೆಲ್ಲಿೇವ ಚಸ್ಮಾ ತ ಮಂದಿದ್ದ ಎಟ್ಲ್ಲ ಮನೆ
ಇಲ್ಲ
ಹಲೋ
ಇಲ್ಲ
ಹ್ಮ್
ಹ
ಹಲೋ
ತರ
ಆ ವೀರಂ್ ಚಸ್ಮಾ ತಗಂಬತ್ತಲ್ಲೇ ಅಡ್ಡಿ ಮಾಡ್ದಾಗೆ ಗೊತ್ತಿರ್ಲಾರ ನಂಗೆ
ಹ್ಮ್
ಆ ನವ್ಯಾ ಮತ್ ದೀಟಿ ಆಾಕ್ಯ ಬೆಂಕ್ಯಾ ಹೋಗಿದರತ್ ಅವಾಗ
ಹ್ಮ್
ಹ ಹೋಗ್ಯಾರತ್ ಹೊರಗ್ ಹೋಗ್ಬಿಟ್ಟ ನೀವು ತಗಂದ
ಹಾ
ಅವರು ಬಂದಾರ ಈ ಬಿಲ್ ಮಾಡ್ಸಿನಕ್ಕಿದ್ಯಾರ
ಹಾ
ಇಲ್ಲನಕ ಬೇದಾರ ಮತ್ತತ್ ಹಂಗ ಹಿಂಗ ಆತತ್ ಲಪಡ ಹಗೇತಿತ್ ಅವರ್ಗಲ್ಲಿ
ಹಾ
ಹ್ಮ್ ಅದಕ್ಕ ಅಲ್ಲಿ ದಾಡು ಉಳ ಬಾಡುಂದ
ಹ
ಅದ್ಕಣ ಅಲ್ಲಿ ಅಲ್ಲಿ ಹೋಗ್ಲೇ ಇಲ್ಲ ಅದ್ರ ಸಂಬಧ
ಹ ಶೋಪಕಲ
ಹ್ಮ್ ಮತ್ ಮಳಿ ಸ್ವಲ್ಪ ಬರ ಆಗತ್ತ ಬಿಟ್ಬಟ್ವಿ ಈ ಟಿಟಿ ಟಿಟಿ ಬಾಳಾರ ಇದ ಇದ್ರೊಳಗ ಐತೆ ಪಗಲ್ ಕೊಡದಾಗ
ಟಿಟಿ ಬಳಾರಂದ್ರೆನ
ಅದು ದೊಡ್ ಫೇಮಸ್ ಇಲ್ಲಿ ಬಜ್ಜಿ ಅಂಗಡಿ ತಿಂದಿಲ ನ ನೀ ಅಲಮ್ಮ
ಹ್ಮ್ ಹ್ಮ್
ಏ ಬಾಕಟ ಇವತ್ತು ತಿಿಂದ ತರನಾಗ ತಿನ್ಸಿದ್ವಿ ಇವತ್ತು
ಅರುಣ್ ಏನು ಕತ ನಡಪ್ಪ
ತರುಣ ಅಲ್ಲಿ ಡಾಮಿನೋಸ್ ತಿನ್ನುೋಣ ಅಂದ್ರ
ಹ್ಮ
ತರುಣಗ ವೀರೇಶ ಏನು ಮರ್ತು ಮಾಡಗಿಲ್ಲತ್ತ ಇೂ ತರ್ನೆೆ
ಹ್ಮ್ ಹೌದು ಮತ್ತಏಲ್ಲ ಅತ್ರ ಅಷ್ಟ ರೊಕ್ಕದಾಗ ನೀವತ್ ಆರಾಮ್ ಕಾಲಾದ್ವಿ ಬ್ಯಗ ಊ ಮುಡಕ್ಕೆಿನಿ
ಹ್ಮ್ ಅದ್ಕ ಹೇಳಿದ ಮತ್ತಲ್ಲ ಇ ಬಂದ್ಾಗಿರ್ತತ ಅಂದ್ರ ಅ ಶನ್ ಬಂದಿ ಹಸ್ತೀಿನ ಒಳ್ಳೆ ಹಂಗ
ಹಾಸ ತರಿ ಆಗೇ ನ
ಹ್ಮ್ ಆಗೇತ್ ಬೈಿ ಹತ್ತು ನಿಮಿಷ ಹನ್ನೊಂದು ನಿಮಿಷ ಆಗೇತಿ ಹಲೋ